ಹಲೊ ಹಾಂ ನಿಮ್ ಮಾತಾಡ್ತಿರೋದ್ ಕೇಳಿಸ್ತಿದೆ ನಾನ್ ಮಾತಾಡ್ತಿರೋದು ಕೇಳ್ಸ್ತಾತಿದಿಯ ಹಾ ಮಾತಾಡ್ತಿರೋದ್ ಕೇಳ್ಸ್ತೀದೆ ನೀವು ನಾವ್ ಮಾತಡ್ತಿರೋದ್ ಕೇಳ್ಸ್ತಾತಿದಿಯ ಹಲೊ
ನಮ
ಹಾ ನಮಸ್ತೆ ರೀ ನಮಸ್ತೆ
ನಮಸ್ತೆ ಯಾಕೆ ತುಂಬಾ ಸರಿ ಹೇಳ್ತಿದ್ದೀರಿ ಯೇ ತುಂಬಾ ಸಲ ಮಾಡ್
ನೀ ಹೇಳ್ತಿದ್ದರಿ ಅಲ್ವಾ
ಏನ್ ಮಾತಾಡ್ತಿದೀರಾ
ಏನ್ ಇಲ್ಲ ನಾನ್ ಮಾತಾಡ್ತಿರೋದು ನಿಮ್ಗೆ ಕೇಳ್ಸ್ತಾತಿದಿಯ ಅಂದೆ ಹಾ ನೀ ಮಾತಾಡ್ತಿರೊದ್ ಕೇಳ್ಸ್ಲೆ ನಾವ್ ಮಾತಾಡ್ತಿರೋದು ನಿಮ್ಗ್ ಕೇಳ್ಸ್ತಾತಿದಿಯ
ಹಾ ಕೇಳ್ಸ್ತಿದೆ
ಹಾ ಏನ್ ಮಾಡ್ತಿದ್ರಿ
ಏನಿಲ್ಲ ನಾನ್ ನಡೀತಾ ಇದ್ದೆ ನೀವ್ ಏನ್ ಮಾಡ್ತಿದ್ದೀರಾ
ನಮ್ಗೆಳತಿ ಒಬ್ ಓ ಆ ಹಣ್ಣಗಳನ್ನ ತಂದಿದ್ರೆ ಅದನ್ನ ತಿಂತಿದ್ವಿ
ಹೌದಾ
ಹ ಅವರು ಊರಿಗೆ ಹೋಗಿದ್ರು ಆ ನಮಗೆ ಪರೀಕ್ಷೆ ನಡಿತ್ ತಿದೆ ಆ ಇಂದ ಒಂದ್ ವಾರ ಹಾಗೆ ರಜ ಸಿಕ್ಕಿತು ಆದ್ರಿಂದ ನ ಗೆಳತೀರು ನಾವು ಎಲ್ಲಾ ಊರಿಗ್ ಹೋಗಿದ್ವಿ ಅಲ್ಲಿಂದ ಹಣ್ಣು ಹಂಪಲಗಳನ್ನೆಲ್ಲ ತಂದಿದ್ವಿ ಆ ಅದನ್ನೆಲ್ಲಾ ಈಗ ಕೂತ್ಕೊಂಡು ಕಟ್ ಮಾಡ್ಕೊಂಡು ತಿಂತ ಇದ್ದೀವಿ
ಹೌದಾ
ಹಾ ಹಾ ಅದು ಹೌದು
ಳಗಿದಿಯಾ ನಿಮ್ಗೆ
ಹಾ ಪರೀಕ್ಷೆಗಳು ನಡೀತಿದ್ದಾವೆ ನಮಗೆ ಈಗ
ಹ್ಮ್
ಇನ್ನು ಎರಡ್ ಪರೀಕ್ಷೆ ಇದೆ
ಹ್ಮ್
ಲ್ಯಾಬ್ ಪರೀಕ್ಷೆ ಅಂತ ಹೇಳ್ಬಿಟ್ಟು ಇದೆ ಅದು ನಾಳೆ ತ್ತೊಂದಿದೆ ಆಮೇಲೆ ಆ ಎರಡು ದಿವಸ ಬಿಟ್ಟು ಒಂದಿದೆ ಅದ್ ಮುಗದ್ರೆ ನಮ್ಗೆ ಪರೀಕ್ಷೆ ಎಲ್ಲ ಮುಗ್ದನ್ಗೆ ಹಲೋ ಹಲೋ
ಇ ನಿಮಚ
ಹಲೋ ಕೇಳ್ಸ್ತಾತಿದಿಯ ನಾನ್ಮಾತೋದು
ಹ
ಹಲೋ ಹಲೋ ನಾನ್ ಮಾತಾಡ್ತಿರೋದು ಕೇಳಿಸ್ತಿದೀಯಾ
ಕೇಳ್ಸ್ತ ಕೇಳ್ಸ್ತೀದೆ
ನೀವ್ ಮಾತಾಡ್ತಿರೋದು ನನಗ್ ಸರಿಯಾಗ್ ಕೇಳ್ಸ್ತೀಲ್ಲ
ಈಗ ಕೇಳಿಸ್ತಿದೆಯಾ
ಕೆಳಸ್ತಿದ
ಹಾ ಅದೇ ನಾನು ಹೊರಗಡೆ ನಡೀತಾ ಇದ್ನಾ ನಮ್ಮ ಸ್ನೇಹಿತರು ಅಡಗೆ ಮಾಡ್ತರಾ ಸುಹಾಸನೆ ತುಂಬಾ ಚೆನ್ನಾಗ್ ಬರ್ತಿದೆ ಕಣ್ರಿ ನಂಗ ತಿನ್ಬೇಕು ಅನ್ನಿಸ್ತಾ ಇದೆ
ಹೌದಾ ಮತ್ತೆ ತಿನ್ಬೇಕಾಗಿತ್ತು ಹೋಗಿ
ಅಯ್ಯೋ ಅವ್ರ ಅವರು ಮಾಡ್ಕೊಂಡ್ರ್ತಾರೆ ಅಲ್ವಾ
ಹೌದಾ ಮತ್ತೆ ಊಟ ತಿಿಂದ್ದಾ
ಸುವಾಸನೆ ತಿಂದಿದೀನಿ ಆ ಸ್ಮೆಲ್ ಸುವಾಸನೆಗೆ ಕರ್ಗ ಹೋಗ್ತಿದ್ದೀನಿ ನಾನು
ಹೌದಾ
ಅದ್ೇ ನ ಕೊಠಡಿ ಒಳ್ಳಗ್ ಬಂದ್ಬಿಟ್ಟೆ
ಹಾಂ ಹಾಗೆ ಮತ್ತೆ ನೀವು ಏನ್ ಮಾಡಿದ್ರಿ ಊಟನ
ನಾನು ಅನ್ನ ಸಾಂಬಾರ್ ಚಪಾತಿ ಜಾಮೂನು.... ಮುದ್ದೆ....
ಹ ಹ....
ಇದ್ನ ಎಲ್ಲಾ ತಿಂದೆ ನೀವು
ಹ ನಾವು ನಮಗ ಇಲ್ಲಿ ಅನ್ನ ಮತ್ತೆ ಸಾಂಬಾರ್ ಕೊಡ್ವಿ ದ್ರು ಅದರಾ ಜೊತೆಗೆ ಪಲಾವ್ ಇತ್ತು ಸ್ವಲ್ಪ ಅದನ್ನ ಕೊಟ್ಟಿದ್ರು ಆಮೇಲೆ ಆಪ್ಳ ಅಂತ ಹೇಳಿ ಇರುತ್ತೆ ಅದನ್ನ ಕೊಟ್ಟಿದ್ರು
ಏನಾದ್ರೂ ವಿಶೇಷ ನಾ ಇಷ್ಟ ಎಲ್ಲಾ ಕೊಟ್ಟಿದ್ದಾರೆ
ಇಲ್ಲ ಇಲ್ಲ ನಮ್ದು ವಿಶೇಷ ಏನಿಲ್ಲ ನಾನನ್ ಅನ್ಕೊತಿದ್ದೀನಿ ನಿಮ್ ಕಡೆ ಏನಾದರು ವಿಶೇಷ ಇದೆ ಅನ್ಸುತ್ತೆ ಅದಕ್ಕೆ ಅನ್ನ ಮುದ್ದೆ ಸಾಂಬ್ರ ಚಪಾತಿ.... ಮೂರುಿನಲ್ಲ ಕೊಟ್ಟಿದ್ದಾರೆ ಅಲ್ವಾ ನಿಮಗೆ
ನಮ ನಮ ನಮ್ ಕಡೆ..... ನಾರ್ಮಲ್ ಆಗಿ ಅಂದ್ರೆ ಸ್ವಾಭಾವಿಕವಾಗಿ ಇಷ್ಟೆಲ್ಲ ಕೊಡ್ತಾರೆ ಇದೆಲ್ಲಾ...... ಇದೆಲ್ಲಾ ಹಂಗೆ ಸುಮ್ಮನೆ ಇನ್ನು ಚೆನ್ನಾಗಿರೋದೆ ಕೊಡ್ತಾರೆ ಗೊತ್ತನೆ ನೀ ಗೆ ಬೆಳಿಗ್ಗೆ ಮಸಾಲ ದೋಸಾ ಇದನೆಲ್ಲಾ ಕೊಡ್ತಾರೆ.
ಹ ಹಾಕೆ.. ನಮೀಗಂತೂ ಈ ಇದನ್ನೆಲ್ಲಾ ಹೀಗೆಲ್ಲಾ ನಾರ್ಮಲ್ ಆ ಎಲ್ಲ ಕೊಡುದಿಲ್ಲ ಏನಾದೂ ವಿಶೇಷ ಇದ್ರೆ ಮಾತ್ರ ಕೊಡ್ತಾರೆ.
ಹೌದಾ ಮಧ್ಯಾಹ್ನ ಅಂತರು ಕೇಳ ಕೇಳ್ಬಾರ್ದು.... ಏನೆಲ್ಲ ಕೊಟ್ರು ಅಂತ ಹೇಳಕ್ಕ ಆಗಲ್ಲ ನನ್ನಿಂದ ಬಾಯಲ್ಲಿ....
ಅಷ್ಟೊಂದ್.....
ಅಷ್ಟೆಲ್ಲ ಅಷ್ಟೆಲ್ಲ ತರತರ ಹ ಅಷ್ಟೆಲ್ಲ ತರತರದ್ದು..... ಹೆಂಗೆ ಅಂದ್ರೆ ಹೇಳಕ್ ಆಗಲ್ಲ ನಿಮ್ಗೆ ಬಡ್ಸ್ಕಾಣಕ್ ಆಗಲ್ಲ ನಿಮ್ಗೆ ಪ್ಲೇಟಲ್ಲಿ...... ಅಷ್ಟ ತುಂಬ ಹೋಗರುತ್ತೆ.
ಹೌದಾ ಮತ್ತೆ ಇನ್ನೇನ್ ಮಸ್ತ ನಿಮಿಗೆ........ ತಿನ್ನೋದ್ರಲ್ಲಿ ಏನ ಕೊರತೆ ಇಲ್ಲ ಅನ್ಸುತ್ತೆ ನಿಮ್ ಕಡೆ ಎಲ್ಲಾ.....
ಹೌದ ಹೌದು ಅನಕೊಳ್ಳಿ ಅದಕ ಸರಿನೆ
ಹ ಹಾಗೆ ಮತ್ತೆ ಇವತ್ತಿನ ದಿನಚರ್ಯ ಹೇಗೆ...... ಇತ್ತು ನಿಮ್ದು ಬೆಳಗ್ಗೆನೆ ಇಂದ
ಅದ ಏನೂ ಇಲ್ಲ ಬೆಳಗ್ಗೆ.... ಎದ್ನ......
ಹಾ....
ಮಲಗದ್ನಾ ಊಟ ಮಾಡಿದ್ನಾ..... ಅಷ್ಟೇ ಏನ ಇಲ್ಲ ನನ್ ನನ್ ದಿನಚರಿಯಲ್ಲಿ ಏನ...... ಹ್ಮ...... ಏನ್ ಗೊತ್ತಾ ನಾನು ಬೆಳಿಗ್ಗೆ ಐದ ಆರು ಗಂಟೆಗೆ ಕ ಎದ್ದೊಳ್ತೀನ
ಹಾ...
ದೀನ್ ಎದ್ದು ಒಂದ ಹತ್ತ ನಿಮಿಷ ವಯ ವ್ಯಾಯಾಮ ಮಾಡ್ತೀನಿ ಆಮೇಲೆ.... ಏನಾದ್ರೂ ಹೊಸ ಹೊಸದ ಕಲಿತೀನಿ ನಾನ್ ದೀನ್ನ ಏನಾದ್ರು..... ಹ್ಮ ಹೊಸ ಹೊಸ ಕಲಿಬೇಕು ಅಂತ ಪ್ರಯತ್ನ ಪಡ್ತೀನಿ.....
ಹಾ ಹ...
ಹ್ಮ ಅತ್ತ ನಿಮಿಷ ಅಂತ್ರು ಎಕ್ಸ..... ಎಕ್ಸಸ್ಸೈಜ್ ಮಾತ್ರ ಪಕ್ಕ ಮಾಡ್ತೀನಿ
ನೀವು ನೀವೇನ್ ಮಾಡ್ತೀರಾ?
ಹಾ ನಮ್ದೇನಿಲ್ಲ ಅಂದ್ರೆ ನಂಗ ಅನ್ಸುತ್ತೆ ನಿಮ್ಗೆ ತುಂಬಾ ಆಸಕ್ತಿ ಇದೆ ಅನ್ಸುತ್ತೆ ಏನಾದ್ರು ಮಾಡೋದ್ರಲ್ಲಿ. ಏನಾದ್ರು ಕಲಿಯೋದ್ರಲ್ಲಿ ಆಗ್ಲಿ
ಮಹಾದೇವ ನಮ್ಗ ಹೊಸ ಹೊಸತ್ ಕಲಿಬೇಕು ಅಂತ ತುಂಬಾ ಆಸಕ್ತಿ.
ಅದೇ ಅನಿಸ್ತಿದೆ ನೀವು ಹೇಳ್ತಿದ್ದೀನಿ. ಹಾ ನೀವು ತುಂಬಾ ಕಳ್ತಿದ್ದೀರಾ ಈಗಾಗ್ಲೇ ಅಂತ ಅನ್ಸುತ್ತೆ ನನಗೆ. ಆ ಏನ್ ಕಲ್ತಿದ್ದೀರಾ ನೀವು?
ಅದು ಹೊಸ ಹೊಸದು ತಿನ್ನದು. ಇಲ್ಲೆಲ್ಲ ಚೆನ್ನಾಗಿ ಕಲಿತೀನಿ ನಾನು ಹೊಸ ಹೊಸದು ಏನಾದ್ರೂ ಹೊಸ ಹೊಸದು. ಅಂದ್ರ ಹೇಳಕ್ಕಾಗಲ್ಲ ಅಷ್ಟ್ ಕಲ್ಸಿ ಬಿಟ್ಟಿದೀನಿ ಈಗ ನಾನು.
ಹೌದಾ ಮತ್ತೆ ಅಡುಗೆ ಎಲ್ಲ ಮಾಡ್ತೀರಾ ನೀವು?
ಹಾ ಮಾಡ್ತೀನಿ ಎಲ್ಲ ತರದ ಎಲ್ಲಾ ತರದ್ದು ಮಾಡ್ತೀನಿ ನಿಮ್ಗೆ ಬೇರೆ ದೇಶದ್ದು ಬೇಕಂದ್ರರು ಮಾಡ್ಕೊಡ್ತೀನಿ ನಾನು.
ಬೇರೆ ದೇಶ್ದಂದೆ ಏನ್ಏನ್ ಮಾಡ್ತೀರಾ?
ಅದೇ ರಶಿಯನ್ನು ಇಟಾಲಿಯನ್ನು
ಹ ಅಂದೆ ಏನ್ ತಿಂಡಿ ಮಾಡ್ತೀರಾ
ನಿಮ್ಗೆ ನಿಮ್ಗೆಲ್ಲ ಗೊತ್ತಾಗಲ್ಲ ಸೌಮ್ಯ ಅಂತ ಒಂದಿದೆ ಸೌಮಿ ಅವೆಲ್ಲ ಅವೆಲ್ಲ ಮಾಡ ಅದ್ನ್ ಹೇಳಿದ್ರ ನಿಮಗ ಗೊತ್ತಾಗಲ್ಲ ಬಿಡಿ.
ಸರಿ ನಮ್ಗೆ ಈ ಕಡೆ ಭಾರತ ದೇಶದಲ್ಲಿ ಏನಾದ್ರೂ ಮಾಡುವಂತಹದ್ದು ಒಂದು ಚಿಕ್ಕ ಪದಾರ್ಥವನ್ನ ಹೇಳ್ಕೊತೀರಾ ನಮ್ಗೆ ಅಡಗೆ ಮಾಡ ಮಾಡುವುದೆಲ್ಲಾ ಬರುದಿಲ್ಲ ಅದಕ್ಕಾಗಿ ನೀವು ಸ್ವಲ್ಪ ಸ್ವಲ್ಪ ಹೇಳಿ ಹೆಂಗೆ ಮಾಡೋದು ಅಂತ ನಾವು ಪ್ರಯತ್ನಿಸಿ ನೋಡ್ತೀವಿ.
ಒಳಗ ಬಂತಾ?
ಇನ್ನ ನೀವ್ ಯಾಕೋ ತುಂಬಾ ಆಕಳಿಸ್ತಿದ್ದೀರಾ ನೀವ್ ನಿದ್ದೆ ಮಾಡಿಲ್ವಾ ಬೆಳಿಗ್ಗೆಯಿಂದ?
ಮಾಡಿದೀನಿ ಅದು ನಿದ್ದೆ ಬರ್ತಿದೆ.
ಹೌದಾ.
ಹ್ಮ್.
ಸರಿ ನನಗೆ ಈಗ ಹೇಳ್ಕೊಡಿ ಮ್ಯಾಗಿ ಮಾಡದು ಹೇಗೆ ಅಂತ.
ಅದೇ ತಟ್ಟನೆ ಮಾಡವ ಮ್ಯಾಗಿ ಹೇಳ್ತೀನಿ ನೋಡಿ. ಫಸ್ಟು ನೀವು ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲ - ಫಸ್ಟು ಅಂಗಡಿಗೆ ಹೋಗಿ ನಿಮ್ಗೆ ಬೇಕಾಗಿ ಸಾಮಗ್ರಿ ತಗೋಬನ್ನಿ ಅಂದ್ರೆ. ಆ ಮ್ಯಾಗಿ ಇದು ಬರುತ್ತೆ ಗೊತ್ತಾ? ಅದನ್ನ ತಗೊಂಡಬರ್ಬೇಕು ಅಂಗಡಿಗ ಹೋಗಿ.
ಹಾ.
ತಗೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಅದಕ್ಕೆ ನೀರ್ ಹಾಕಿ ಆ ಮ್ಯಾಗಿನ ಕುದಿಯಲು ಸ್ವಲ್ಪ ಹೊತ್ತು ಬಿಡ್ಬೇಕು. ಆ ಮ್ಯಾಗಿ ಯಾವಾಗ ಬೆಂದತ್ತು ಹ್ಮ ತರಕಾರಿ ಬೇಕಾದ್ರೆ ತರಕಾರಿ ಹಾಕಿಕೊಳ್ಳಿ. ನಿಮ್ಗೆ ಹೆಂಗ್ ಬೇಕು ಒಣ ಒಣ ಮ್ಯಾಗಿ ಬೇಕಾ ಇಲ್ಲ ಹಸಿ ಹಸಿ ಮ್ಯಾಗಿ ಬೇಕಾ? ಅಂದ್ರೆ ನೀರ
ನೀರ ಇರೋ ಮ್ಯಾಗಿ ನಿಮ್ಗೆ.
ನಮ್ಗೆ ನೀರಿಗೋ ಮ್ಯಾಗ ಬೇಕಿತ್ತು ಚೆನ್ನಾಗಿರುತ್ತೆ ಅಲ್ವಾ
ಹ ನೀ ಹ ಅನೀ ನೀರಲ್ಲಿ ಮಾಡಿರಲ್ಲನೀ ನೀ ಸೈಡ್ಲ್ಲ ಸೈಡ್ ಅಲ್ಲಿ ಇಡ್ಕೊಳ್ಳಿ ಆ ತರಕಾರಿನ ಎಣ್ಣೆ ಹಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಅರ್ಷ್ಣು ಪುಡಿ ಮತ್ತೆ ಖಾರ್ ಪುಡಿ ಉಪ್ಪುಯೆಲ್ಲಾ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದನ್ನ ಸಪ್ರೇಟ್ ಆಗಿ ಆಮೇಲೆ ಆ ಮ್ಯಾಗಿಗೆ ಅದನ್ನ ಹಾಕಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪ ಹಾಕಿ ಆಮೇಲೆ ಅದಕ್ಕೊಂದು ಅದಕ್ಕೊಂದು ಬಂದಿರುತ್ತೆ ಇದ್ರಲ್ಲಿ ಮಸಾಲ ಮ್ಯಾಗಿ ಮಸಾಲ ಅದ್ನ್ ಹಾಕಿ ಆಡ್ಬಿಡಿ ಕೈ ಆಡ್ಬಿಟ್ಟು ಒಂದ ಸ್ವಲ್ಪ ಹೊತು
ಆಮೇಲೆ ಓಪನ್ ಮಾಡಿ ನೋ ಬೇಕಾಗಿರೊ ಮ್ಯಾಗಿ ಸಿದ್ದ ಸಕತ್ತಾಗಿರುತ್ತೆ ತಿನ್ ನೋಡಿ ನನಗೆ ಈಗ ತಿನ್ಬೇಕು ಅನಿಸ್ತಿದೆ ಹಲೋ ಇದೀರಾ ಕೀರ್ತಿ ಅವರೇ ಕೇಳಿಸ್ತಿದಯಾ
ಕೇಳಿಸಿದೆ ಹೇಳಿ
ಅದೇ ನಿಮ್ಗೆ ಬೇಕಾಗಿರುವ ಮ್ಯಾಗಿ ಅವಾಗ ರೆಡಿ